ಹಲೋ
ಹಲೋ
ಹಲೋ
ಛಾಯಾ ಛಾಯಾ ಅವರಾ ಹಲೋ ಕೇಳ್ತಿದ್ಯಾ ಹಲೋ ಹಲೋ
ಹಲೋ ಹಾ ಕೇಳಿಸಿದೆ ಹೇಳಿ ಹಲೋ ಹಲೋ
ಏನ್ ಮಾಡ್ತಿದ್ದೀರ ಚಾಯ ಅವ್ರ
ಅಪ್ಲಿಕೇಶನ್ ಆಗ್ತಿದ್ದೆ ನೀವೇನ್ ಮಾಡ್
ಏನಿಲ್ಲ ಇವಾಗಿವಾಗಿನ ಟೀ ಆಯ್ತು ಕುೂತ್ಕೊಂಡಿದ್ವಿ ಚಾಯ ಎ ಲ್ಲಿಂದ ಯಾವ ಊರು
ನಮ್ದು ಹೊಸುದುರ್ಗಾ
ಹೊಸ್ತದುರ್ಗನಾ ನಮ್ದು ಶಿವಮೊಗ್ಗ ಹೊಸ್ ದುರ್ಗಲ್ಲೆಲ್ಲ ಮಳೆ ಹೆಂಗಿದೆ
ಮಳೆ ಸಾಧಾರಣ
ಹಲೋ
ಶಿಂ ಮಳೆ ಹಗೆ
ಕೇಳ್ಬೇಕಾ ಮಲೆನಾಡು ಫುಲ್ ಮಳೆ
ಅಲೋ ಮಾತಾಡಿ
ಕೇಳಿಸಿಸ್ತಿದೆಯಾ
ಹ್ಮ್
ಹಲೋ
ಹಾ ಕೇಳಿಸ್ತಿದೆ
ಅದೇ ಶಿವಮೊಗ್ಗ ಈಗ ಇನ್ನೇ ಮಳೆ ನಾಡಲ್ಲ ಶಿವಮೊಗ್ಗ ಮಳೆ ನಾಡಲ್ಲ ಹಿಂಗಾಗಿ ಫುಲ್ಲು ಮಳೆ ಬೆಳಿಗ್ಗೆಯಿಂದ ಮಳೆ ಮಳೆ ಹೊಸ್ತರ್ಗ ಯಾವ ಜಿಲ್ಲೆೆಗೆ ಬರುತ್ತ
ಚಿತ್ರದುರ್ಗ ಜಿಲ್ಲೆ ಬರುತ್ತೆ ಹಲೋ
ಹಾ ಆಯ್ ಹೇಳಿ ಏನ್ ಮಾಡ್ತಿದ್ರಿ ಕಾಫಿ ಆಯ್ತಾ
ಕಾಫಿ ಇನ್ನೇ ಇಲ್ಲ ಮಾಡ್ಬೇಕು ನಿಮ್ದಾಯ್ತು
ಹ್ಮ್ ಆಯ್ತು ನೀವೇನ್ ಹಾಸ್ಟೆಲ್ಲಿ ಇರೋದ ಪಿ ಜಿಲ
ಫಿಜಿ
ಫಿಜಿನ ಏನ್ ಓದ್ತೀರಾ ನೀವು
ನಾವು ಬಿ ಎಸ್ಸ ನರ್ಸಿಂಗ್ ಫೈನಲ್ ಇಯರ್
ಬಿ ಎಸ್ ಸಿ ನರ್ಸಿಂಗಾ ಹ್ಮ್ ಮತ್ತೆ ನಿಮ್ ಕಡೆ ಯಾವ್ಯಾವ್ ತರ ಬೆಳೆ ಬೆಳತಾರೆ
ನಮ್ ಕಡೆ ಗೇ ಹತ್ತಿ ಮೆಕೆಜೋಳ
ಹಾ ಮೆಕ್ಕೆಜೋಳ ಅಂದ್ರೆ ಪಾಪ್ಕಾರ್ನ್ ಮೆ ಕೆ ಜೋಳನ ಅತ್ವ
ಯಾವ್ದೋ ಗೊತ್ತಿಲ್ಲ ಯಾವ್ದೋ ಒಂದುಕ ಜೋಳ ಬೆಳಿತೀವಿ
ಮತ್ತೆ ಹೊತ್ತೆ ಮೆಕ್ಕೆಜೋಳ ಮತ್ತೆ ಬೆಳಿತೀರ
ರಾಗಿ
ಹಾ
ಅಷ್ಟೇ ನಮ್ಗೆ ಗೊತ್ತಿರೋದು ಕಾಮನ ಇಷ್ಟ ಬೆಳೆಯೋದು
ಹಾ
ಕಾಮನ್ ಆಗಿ ಇಷ್ಟೇ ಬೆಳೆಯೋದು
ಅನ್ಕಮ್ಮನ್ಂಗ ಇನ್ನೇಮ ಬೆಳಿತಾರೆ
ರೇರು ಎಲ್ಲ ಕೆಲವೊಬ್ಬೊಬ್ರು ನವಣೆ ಹಾಕೋದು ಈರುಳ್ಳಿ ಬೆಳೆಯೋದು
ನಿಮ್ದಲ್ಲಿ ಬ್ಲಾಕ್ಸ್ ಎಲ್ಲ ರೆಡ್ ಸಾಯ್ಲಾ
ನಮದಾ ಎರಡು ಮಿಕ್ಸು
ಹೌದಾ
ಹಾ
ನಮ್ ಕಡೆ ಎಲ್ಲ ಬರೀ ನಮ್ದು ಶಿವಮೊಗ್ಗ ಆಗಿರೋದ್ರಿಂದ ಬರೀ ಅಡಿಕೆ ಶುಂಟಿನ ಜಸ್ ಕಡೆ ಸ ನಮ್ದು ಎಕರೆ ಎಲ್ಲ ಗೊತ್ತಿಲ್ಲ ಒಟ್ಟು ಜಾಸ್ತಿ ಬೆಳೆಯೋುದಿಲ್ಲ ಅಡಿಕೆ ಮತ್ತೆ ಶುಂಠಿ ಅಷ್ಟೆ ಮಳೆ ಎಲ್ಲ ಚೆನ್ನಾಗ್ ಬರ್ತಿದ್ಯಾ ಆ ಕಡೆ ಹ್ಮ ದುರ್ಗಾ ಎಲ್ಲ ಬಿಸಲು ಅಲ್ಲಾ
ಬಯಲ್ಸ ಮೆಲ್ಲ ಬಿಸ್ಲೇನೆ
ಹ್ಮ್
ನೀವೇನ್ ಮಾಡ್ಕೊಂಡಿರೋದು
ಏನು ಕೇಡುಸ್ಲಿಲ್ಲ
ನೀವೇನ್ ಮಾಡ್ಕೊಂಡಿರೋದು
ನಾವು ನಾವು ಬಿ ಎಸ್ಸಿ ನರ್ಸಿಂಗ್ ನಮ್ದ ಫೈನಲ್ ಇಯರು
ಹ್ಮ್
ಪಿ ಜಿ ದಿರೋದು
ಯಾವ್ ಕಾಲೇಜ್ಅಲ್ ಓಡ್ತಿರೋದ್ ಶಿವ್ಮೊಗ್ ಬಲಿ
ನಮ್ದು ಮೆಕನ್ ಅಂತ
ಬೇಗನೆ ಕಾಲೇಜ ನಿಮ್ಮ
ಹಾ ಮತ್ತೆ
ಹೇಳಿ
ಮತ್ತೆ ಅತ್ತಿ ಜೋಳ ಅಲ್ಲೆಲ್ಲಾ ರೇಟ್ ಎಲ್ಲ ಜಾಸ್ತಿನ ಆಕಡೆ ಸೈಡು
ಅದು ಇಯರ್ ಮೆಲ್ ಡಿಪೆಂಡ್
ಹ್ಮ್ ನಿಮಗೆ ಇದು ಚೈಲ್ಡ್ಹುಡ್ ಡೇಸ್ಕೂ ಮತ್ತೆ ಇವವಾಗಿ ಡೇಸ್ಕು ನೆನೆಸ್ಕೊಂಡ್ರೆ ಯಾವ ಡೇ ಸ್ಪೆಷಲ್ ಅನ್ಸುತ್ತೆ
ಚೈಲ್ಡ್ಹುಡ್ ಡೇಸ್
ಯಾಕೆ ಬೆಷ್ಟು ಚೈಲ್ಡ್ಹುಡ್ ಡೇಸು
ಆವಾಗಾದ್ರೆ ಏನು ಯೋಚನೆಗಳ್ ಇರ್ತಿರ್ಲಿಲ್ಲ
ಹ್ಮ್ ಮತ್ತೇನ್ ಹೇಳಿ
ನೀವ್ ಹೇಳಿ ನೀವ್ ಕೇಳೋದ್ ಒಂದೇ ಕ್ವಶನ್ನು ನಾನ್ ಆನ್ಸರ್ ಮಾಡೋದು ಒಂದೇ ಆನ್ಸರು
ಅಂದ್ರೆ ಯಾಕೆ ಬೆಷ್ಟು ಚೈಲ್ಡ್ಹುಡ್ ಡೇಸ್ ಅಂತ
ಅದೇ ನಾವು ಚಿಕ್ಕ ಮಕ್ಳ ಇದ್ದಾಗ ಏನು ಗೊತ್ತಾಗ್ತಿರ್ಲಿಲ್ಲ ಸುಮ್ನೆ ಆಟಾ ಆಡ್ತಿದ್ವಿ ಮನೆಗ್ ಬರ್ತಿದ್ವಿ ಊಟ ಮಾಡ್ಕೊಂಡ್ ಮಲ್ಕತಿದ್ವಿ ಆದ್ರೆ ಇವಾಗಂಗಿಲ್ಲ
ಇವಾಗ ಏನು
ಏನೇ ಮಾಡಿದ್ರುನು ಯೋಚ್ನೆ ಮಾಡ್ ಮಾಡ್ಬೇಕು
ಏನ್ ಅ ಹ ಅಂದ್ರೆ ಫೈನಾನ್ಲ್ ಕಂಡಿಷನ್
ಫೈನಾಷಿಯಲ್ ಇರ್ ಬಗ್ಗೆ
ನಿಮ್ ಪ್ರಕಾರ ಚೈಲ್ಡ್ಡ್ ಡೈಸೇ ಬೆಸ್ಟ್ ಅಲ್ಲ
ಹಾ ಬೆಸ್ಟು ನಿಮ್ಗ ಯಾವ್ದು
ನನ್ಗೂ ಚೈಲ್ಡ್ಹುಡ್ ಡೇಸೆ ಬೆಸ್ಟು
ಹ್ಮ್ ನಿಮ್ಗೆ ಯಾವ್ ಕ್ರಿಕೆಟರ್ ಇಷ್ಟ
ಯಾವ್ ಕ್ರಿಕೆಟರ್ ಇಷ್ಟ ನಾನ್ ಕ್ರಿಕೆಟೇ ನೋಡಲ್ಲ
ಕ್ರಿಕೆಟ್ ನೋಡಲ್ವಾ
ಆಯ್ತಾ ನೀವ್ ನೋಡ್ತೀರಾ
ನಾವು ನೋಡ್ತೀವ್ ಅವಾಗ್ವಾಗ ಯಾವಾಗಾದ್ರು
ಹ್ಮ ನಿಮ್ಗೆ ಯಾವ ಯಾವ್ದ ಇಷ್ಟ ಯಾವ ಟೀಮ್
ನಮಗೆ ಆರ್ ಸಿ ಬಿ ಅಂದ್ರೆ ತುಂಬಾ ಇಷ್ಟ ಮ್ಯಾಚ್ ಏನ್ ಅರ್ಥ ಆಗಲ್ಲ ರಾಜ್ ಸಬೇಂದ್ರ ಇಷ್ಟ
ಅವ ಚಿಕ್ಕ ವಯಸ್ಸಾಗೆಲ್ಲಾ ಇದು ನಲ್ಲಿ ಕಲ್ಲಿಲೆ ಎಲ್ಲಾ ಓದ್ಬೇಕ್ರ ಚಾಪ್ಟರ್ಗ ಎಲ್ಲಾ ನೆನಪಿದಾವ ಅವವಾಗಿನ ಚಾಪ ಎ್ಟ ವಸ್ಪ್
ನಾವವು ನಲ್ಲಿ ಕಲಲಿ ಓದ್ತಿದ್ವಿ ಅಂತ ನಿಮಗೆ ಹೇಗ್ ಗೊತ್ತು
ಅಲ್ಲ ನೀವ ಇವಾಗಲ್ಡ್ ಫೈನಲ್ ಇಯರ್ ಅಲ್ಲಾ
ಹ್ಮ್
ಚಾಕ್ಟರ್ ಎವರ ನನ್ಪಿದಾವ ನೀಮಗೆ
ಹ್ಮ್ ಹ್ಮ್ ಯಾವ್ದ ನೆನಪಿಲ್ಲ ಇವಾಗ ಗೊತ್ತಿರೋದೆೇ ನೆನಪಿಲ್ಲ
ಹ್ಮ್ ಮತ್ತೇ ಏನು ಹುಷಾರಿಲ್ಲ ಅನ್ಸುತ್ತೆ ನಿಮಗೆ
ಹಾ ಹೌದು ಲೈಟಗ ಸ್ವಲ್ಪ ಫೀವರ್ ಇದೆ
ಹ್ಮ ನೀವು ಆಯುರ್ವೇದ ಮೆಡಿಸಿನ್ ತಗೊಳಕ ಇಷ್ಟ ಪಡ್ತೀರ ಅಥವಾ
ನಂಗಗೆ ಯಾವ ಮಡಷ ಶ್ರ ಇಷ್ಟಠನ ಆಗಲ್ಲ ಫಸ್ಟ್ ಫ್ ಆಲ್
ಅಲ್ಲಾ ಇವಾಗ ಹುಷಾರಾಗ್ಬೇಕಂದ್ರೆ ಏನಾರರು ತಗೋಬೇಕಲ್ಲ ಮತ್ತೆ
ಹುಷಾರ್ ಆಗುತ್ತದದ್ರರು ಪಾಡಿಗೆ ಒಂದ್ ಎರಡು ದಿವ್ಸ ಇರುತ್ತೆ ಮೂರ್ ದಿವ್ಸ ಇರುತ್ತೆ ಅಷ್ಟೇ
ಇಲ್ಲ ನೀವು ಏನ್ ಮಾಡಿ ಅಂದ್ರೆ ಸ್ವಲ್ಪ ಕಷಾಯ ಮಾಡ್ ಪುಕಡಿರೆ
ಇಲ್ಲ ಇಲ್ಲ ಅದೆಲ್ಲಾ ಆಗಲ್ಲ ಕಷಾಯ ಕುಡಲಿ ಕುಡಿಲಿ ಕಷಾಯ ಎಲ್ಲ ಕುಡಿಲಿಕ್ಕ ಆಗೋದಿಲ್ಲ
ಮತ್ತೆ ಏನ್ ಟ್ಯಾಬ್ಲೆಟ್ಸ್ ತಗೋತೀರಾ
ಇಲ್ಲ ಏನು ತಗೊಳ್ಳಲ್ಲ ಅದೇ ಒಂದು ಟೂ ಟೂ ತ್ರೀ ಡೇಸ್ ಬಿಟ್ಟು ಹೋಗುತ್ತೆ
ಹ್ಮ್ ಮತ್ತೆ ವಿಚಾರ
ಹೇಳಿ ಕೇಳಣ
ಏನಿಲ್ಲ ಅದೇ ಕಷಾಯ ಮಾಡ್ಕೊಂಡು ಅಥ್ವಾ ಸ್ಟೀಮ್ ಇನ್ನಲಷನ್ ಅಥ್ವಾ ಅದ್ರಲ್ಲಿ ವಿಕ್ಸ್ ಹಾಕೊಂಡು ಮತ್ತೆ ತೋಲ್ಸಿ ಎಡೆ ತಿನ್ನೋದು ಆತರ ಮಾಡಿ
ಹ್ಮ್ ನೀವ್ ಹೇಳಿದ್ದೀರಲ್ಲಾ ಇನ್ ಮೇಲೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀ ನಂಗೆ
ಹ್ಮ್ ನಿಮ್ದ ಹ್ಯಾಬಿಟ್ಸ್ ಏನು ಏನೇನಿದೆ ಹ್ಯಾಬಿಟ್ಸ್ ಹೆಲ್ತಿ ಹ್ಯಾಬಿಟ್ಸ್
ಹೋದದು ಬರೆಯೋದು
ಹ್ಮ ಎಷ್ಟ ಗಂಟೆಗೆ ಎದ್ದೋಡ್ತೀರಾ ಏನ್ ಮಾಡ್ತೀರಾ
ಮಾರ್ನಿಂಗ್ ಸಿಕ್ಸ್ಗೆ ಎದ್ದಳ್ತೀವಿ
ಹ್ಮ್
ಮತ್ತೆ ಮಲ್ಕಳಲ್ಲ ಮತ್ತ ಹತ್ ಗಂಟೆ ಮಲ್ಕಂತವಿ ನೈಟ್
ಅಷ್ಟೊತ್ತಿಗೆ ಏನೇ ಮಾಡ್ತಿರಾ ಅದ್ರೊಳಗೆ ಜಿಮ್ಗೆ ಹೋಗೋದು ಯೋಗ ಮಾಡೋದು ರತ್
ಇಲ್ಲ ಪ್ರೇಯರ್ ಮಾಡ್ತೀವಿ ನಾವು ಸಿಕ್ಸಿಗೆ
ಏನ್ ಪ್ರಯರು
ಒಂದ್ ದೇವರು ಸಾಂಗ್ ಇರ್ತೀವಿ
ಹ್ಮ
ಅಷ್ಟೆ
ಮತ್ತೆ ಜಿಮ್ಗೆ ಹೋಗೋದು ತರ ಯೋಗ
ಜಿಮ್ಗೆಲ್ಲ ಹೋಗಲ್ಲ ಇಲ್ಲೇ ಮಾಡ್ತೀವ ಅಷ್ಟೇ
ಹ್ಮ್
ಮತ್ತೇಂಜೆ
ಬಾಡಿ ಫಿಟ್ನೆಸ್ ಬಗ್ಗೆ ಸ್ವಲ್ಪ ಕೆಲವೊಂದು ಸಜೆಷನ್ಸ್ ಹೇಳ್ತೀರಾ
ಬಾಡಿ ಫಿಟ್ನೆಸ್ ಬಗ್ಗೆ ಫಸ್ಟ್ ನಾವು ಮೇಂಟೈನ್ ಮಾಡ್ಬೇಕಿರೋದ ನಮ ನಾವು ಫಸ್ಟ್ ನಮ ಏನು ನಮ ಗೋಲ್ ಅನ್ನೋದ ಫಸ್ಟ್ ನಾವ್ ಮೈಂಡ್ಲ್ಲಿ ಸೆಟ್ ಮಾಡ್ಕೋಬೇಕ
ಬಾಡಿ ಫಿಟ್ನೆಸ್ಗೂ ಗೋಲ್ಗು ಏನ್
ನೀನು ಗೋಲ್ ಸೆಟ್ ಮಾಡ್ಕೊಂಡ್ರಷ್ಟೇ ಬಾಡಿ ಫಿಟ್ ಆಗಿರಕ್ ಸಾಧ್ಯ ನಿನ್ನ ಗೋಲ್ ಹೆಂಗ್ ಸೆಟ್ ಮಾಡ್ಕೊಂತೀ ಅದ್ರ ತರ ನೀನ್ ನಡ್ಕೊಳ್ತಿಯಾ ಅಷ್ಟ್ ಯಾವದೇ ಒಂದ ಏನ್ರು ಮಾಡು ಬೇಕಾದ್ರೆ ಗೋಲ್ ಸೆಟ್ ಮಾಡ್ಕೋ ಆಮೇಲೆ ನಾವು ಅದನ್ನ ಮಾಡ್ತಾ ಹೋಗ್ಬೇಕು
ಹ್ಮ್
ಅಷ್ಟು ನೀವು ಏನೇ ಮಾಡಬೇಕು ಏನೇ ಮಾಡಬಾರದು ಯಾವ್ಯಾವ ತರ ಫುಡ್ ತಿನ್ಬೇಕು ಅದನ್ನೆಲ್ಲ ಒಂದ ಟೈಮ್ ಟೇಬಲ್ ಮಾಡ್ಕೊಳ್ಳಿ
ಹಾ
ಆಮೇಲೆ ಅದ್ರ ಪ್ರಕಾರ ಮಾಡ್ತಾ ಬನ್ನಿ ಫಸ್ಟ್ ಜಿಮ್ಮಿಗೆ ಹೋಗದ್ರೆ ಹೋಗ್ಬದು ಇಲ್ಲ ನನ್ ಜಿಮ್ಮಿಗೆ ಆಗಕೋಷ್ಟಟ್ ಅಷ್ಟು ಅಂಫರ್ಟಬಲ್ ಇಲ್ಲ ಆದ್ರೆ ನೀವು ಪಿ ಜಿ ಹಾಸ್ಟೆಲ್ ಅಲ್ಲೇ ಮಾಡ್ಕಬೋದು ನೋಡಿ ನಿಮಗೆ ಯ ವಿರಿಫರ್ೋ
ಹಾ ಇನ್ನೊಂದ್ ಸತಿ ಕೇಳಿ
ಅಂದ್ರೆ ಚಿಮ್ಮಿಗೆ ಅದ ಸಕ ಸರಿ ತಗೊಳ ಸ ನಾನು ಇನ್ನೊಂದ್ಸಲ ಮಾಡ್ತಿದ್ದೀನಿ
ಹಾ ಓಕೆ ಓಕೆ ಥಾಂಕ್ ಯು ಹಾ